ಹ ಯಾ ಹೊಡಿತೇನ್ ಯಾಕೆಲ್ ಜೋರ್ ಮಾತ್ರ ಆಗತ ಅಲ್ಲಾ
ಎಷ್ಟ್ ಜೋರ ಆಯ್ತ ಎಷ್ಟ ಸಾವಕಶ ಮಾತಾಡತೀನ ನೆಗಡಿ ಮಂದೈತೆಂತ
ಹೆಲೋ ಅಂದಂಗಯ್ತು ಅದಕ್ಕೆ ಕೇಳಿದವ ಯಾಕ ಹೆಂಗ್ ಮಾಡ್ತಿರ ನೀವ್ ನಮ್ಗ
ಹ್ಮ್ ಪಾಪ ದೇವರ ಅಂತ
ಹ್ಮ್ ಮತ್ತ ಮಾತಾಡಲ್ಲ ಹುಡ್ಗಿನ್ ಮಾತು ಬರಲ್ಲ ಅಂತ ಹೆಂಗ ಮಾಡುದಾ
ಇಪ್ಪೋ ಎಂತ ಒಳ್ಳೆ ಜೋಕ್ ನಗುನ ಬರ್ಲಿಲ್ಲ ಆದ್ರೂ
ನಗ್ ಬಡದಂತು ನಿಂತ ಜೋರ್ತ ಇದೆ ನಗ್ಕ ಅಂದ್ರ ಮತ್ ಮದ್ಲೆೇ ನಿ ಗಡು ಬಂದದ ಬ್ಯಾಡ್ ಅಂತೇಳ ಸುಮ್ನಳೆ
ಹ ಹಾ ಹಾ ಇಂತ ಒಳ್ಳೆ ಆಲೋಚನೆಗಳು ಯಾವಾಗಿಂದ ಶುರು ಆದವ ನಿನ್ಗ
ನಂದ ಆಲೋಚನೆಗಳು ಯಾವಾಗ್ಲೂ ಚಛಲೋನೇ ಇರ್ತಾವ ಬಟ್ ಅದು ಏನು ನನ್ ಜೊತೆ ಯಾರ್ ಹೆಂಗಿರ್ತಾರ ಅನ್ನೋದ್ರ ಮ್ಯಾಗ ದೀಪೇಂಡ್
ಆ ಹಾ ಹಾ ಎಂತ ಇದೇ ನೋಡ್ರಕಿನೇ ನೀನು ಎಂತ ಒಳ್ಳೆ ಒಳ್ಳೆ ಮಾತುಗಳನ್ನು ಕಲ್ತ್ ಬಂದಿ ನೋಡ
ಹ್ಮ್ ನ ಕಲ್ತ್ ಬಂದಿಲ್ಲ ನಂಗೆ ಯಾವಾಗ್ಲೂ ಈಕ್ಕಿಂತ ಮಾತುಗಳು ಒಳ್ಳೆ ಒಳ್ಳೆ ಮಾತುಗಳು ಹ್ಮ್ ಸಮಯಕ್ಕೆ ತಕ್ಕಂತೆ ಬರ್ ತೋರಾಗ
ಓ ಹಂಗ ಏನ್ ಏನ್ ಬುದ್ಧಿವಂತ ಇದದೆನಿ ಇಲ್ಲಿ ಇರ್ಬಾರ್ದಿತ್ಲಿ ಎಲ್ಲೋ ಇರ್ಬೇಕಿತ್ ನೀ ಎಲ್ಲೋ ಇರ್ಬೇಕಿತ್ ನೀನು
ಎಲ್ಲ ಇರ್ಬೇಕಿತ್ತು ಇಲ್ಲೇ ಅದನ್
ಶ
ಎಲ್ಲೋ ಅಂತ್ ಇಲ್ಲೇ ಭೂಮಿ ಮೇಲೆ ಇರ್ಬೇಕಾ ಬೇರೆ ಕಡೆ ಎಲ್ಲಿ ಇರಕ್ಕಾಗಲಬೇಕ ಯಾಕಂದ್ರೆ ಬೇರೆ ಗ್ರಹದಾಗೆಲ್ಲಾ ಇರಾಕ್ ಆಗಂಗಿಲ್ಲ ಯಾಕಂದ್ರೆ ಅಲ್ಲಿ ಗಾಳಿ ನೀರು ಅದೇನು ನಮಗ ಸಿಗಂಗಿಲ್ಲ ಚಂದಗೆ
ಹ ಹಾ ಹಾ್ ಹಾ
ವಿಜ್ಞಾನಿಗಳು ಕಂಡಿಡ್ತಾರೆ ಯಾವು್ದೋ ಮಂಗಳ ಗ್ರಹದಾಗ ಇರಬಹುದು
ಹ್ಮ್ ಹ್ಮ್ ಇರ್ಬಹುದು ಸ್ವಲ್ಪೇ ಹ್ಮ್
ಅ ಅಂದ್ರೆ ಈಗ ಎಲ್ಲರೂ ಅಲ್ಲಿ ಜಾಗ ಖರೀದಿ ಮಾಡಕತ್ತಾರ ಎಲ್ಲಾ ದೇಶದವರು
ಹಾ ಹೌದಾ
ಹ್ಮ್ ಮತ್ ಆ ಭೂಮಿ ಮತ್ತೆ ಒಂದ್ ಸ್ವಲ್ಪ ಆದ್ಮೇಲೆ ನಾಶ ಹೊಂದಿತ್ತ ಅಂದ್ರ
ಹ್ಮ್ ಹ್ಮ್ ಎಷ್ಟರ ಬದಕ ಕಾಸೆ ನೋಡ್ ಮನುಷ್ಯನಿಗೆ
ಹ್ಮ್ ಮತ್ತೆ ಸಹ್ತಿ ಒಂದು ಓದ್ತಿದ್ರುನು ಬದುಕುವ ಆಸೆ ಆಸೆ ಎಂಬ ಬಿಸಿಲು ಕುದುರೆ ಏಕೆ ಕೆ ಏರುವೆ ಮರಳು ಗಾಡಿನಲ್ಲಿ ಏಕೆ ಸುಮ್ಮನೆ
ಅಲ್ಲ ಒಟ್ಟ ಸಾಯಂಗೆ ಇಲ್ಲ ಅನ್ನೋರ್ಗತ್ನೆ ಮಾಡ್ತಾರವಾ ಯಾವತ್ತರ ಒಂದ್ಿನ ಸಾಯತಾರ್ಿಲ್ಲ ಆದ್ರೆ ಎಷ್ಟು ಕಷ್ಟ ಪಡ್ ಹತಾರಂತಿ ಮ್ಯಾಲ ಅಲ್ಲೆಲ್ಲಾ ಹೋಗಿ ಜಾಗ ಹಿಡಾಕತ್ತಾರ ತಮ್ಮ ಮಕ್ಳಿಗಂತ
ಹ್ಮ್
ಬಾ ಬ
ಒಂದ ಇದು ಯಾವ್ದದು ಪೇಸಿಗೆ ಒಂದು ನಾಯಿನ ಕಳ್ಸಿದ್ರು
ಹಾ
ಎಲ್ಲೇ ನೋಡಿದೆೆ ಓದಿದೆ
ಹಾ
ಅದ್ರ ಹೆಸರಲ್ಲ ಲಿಕಾ ಅಂತ ಹೇಳಿ
ಹ್ಮ್ ಯಾವ್ದ ಎಷ್ಟ್ದವರು ಕಳ್ಸಿದ್ರಿ ಇದನ್ನ
ಇದು ಅಮೇರಿಕದವರು ಅನ್ಸುತ್ತಾ ಅಮೇರಿಕಾನ ಚೀನಾನ ಅದು ಸ್ಪೇಸಿ ಕಳಸ
ಚೀನಾದವ್ರರು ಕಳ್ಸಿರ್ಬೇಕಾಳೆ ಚೀನಾದವ್ರರು ಕಳ್ಸಿರ್ಬೇಕ ಯಾಕಂತಂದ್ರ ಅವ್ರಗ್ ಜಾಗನೇ ಇಲ್ಲಂತ ನನ್ ನೋಡಕತಿನಿ
ಹ ಆ ಕಲ್ಸರ್ ಅಂತ ಅಂದ್ರ ಈಗ ಮನ್ಷ್ಯಾರ್ ಬದ್ಲಿ ನಾಯಿನ ಕಲ್ಸರ್ ಅವರು ಅದು ಬದುಕಿ ಬರ್ತ ದ ಹಂಗ ಹಿಂಗ ಅಲ್ಲಿ ಏನೇನ ಆಗತ್ತ ಅಂದ್ರ ಅದಕ್ಕೆಲ್ಲಾ ಕ್ಯಾಮ್ರಾದ ಎಲ್ಲ ಸೆಟ್ ಮಾಡಿ ಕಳ್ಸಿರ್ತ ಲ್ಲ ಅಲ್ಲಿ ನೇನ್ ಆತದಂತೂ ಗೊತ್ತಾಗತ್ತಲ್ಲ ಇಲ್ಲೇ ಕುಂತ್ ನೋಡ್ಬೋುದಲ್ಲಾ ಅದು ಒಂದ್ ಅರ್ಧ ಆಗಣನೇ ಅದು ಆಯ್ತು ಉಸಿರ ಆಟದ ತೊಂದರೆ ಆಗಿ ಸತ್ ಬಿಿಟ್ಟೆ ಬರ್ಲಿಲ್ಲ ಹಳ್ಳಿ
ಹಾ ಹ್ಮ ಹ್ಮ್
ದು ಈಗೊಂದು ಏನದು ಒಂದು ಸ್ಟ್ಯಾಚು ಅಲ್ಲಿ ಅವ್ರ ದೇಶದಾಗ ಮಾಡಿಸಿ ಅದಕ್ಕ ಏನು ಗೌರವ ಕೊಡ್ತಾರಂಗ
ಗೌರವ ಸಲ್ಸಕತ್ತಾರ ನಿಂಗೆಲ್ಲಾ ಮಾಡಿ ಬಾರಿ ಅ ಸಾಯಸ ಮಟಾ ಸಾಯಿಸಿಿ
ಅದ ಸಾಯಸು ಮಟ್ಟ ಸಾಯಸಲ್ಲ ಇವಾಗ ನೋಡ್ ಯಾರವರು ಕಲ್ಪನಾ ಚಾವ್ಲಾ ಅವರು ಹೋಗಿದರು
ಹ್ಮ್
ಅಲ್ಲಿ ಏನೇನ್ ಇರ್ತದ ಸ್ಪೇಸ್ ನಾಗ ಎಲ್ಲ ತಿಳ್ಕೋಬೇಕು ಅಂತ ಹಗೆ ನೈನ್ ಕಲ್ಸರ ಅದು ಅಲ್ಲಿ ಎಲ್ಲದನು ಕೊಡ್ತಲ್ಲ ಏನೇನ್ ಐತಿ ಏನೇನ್ ಸಿಗ್ತೈತಿ ನಮ್ಗ ಅದು ಬರ್ಬೇಕಾದ್ರೆ ಅದಕ್ಕೇಏನು ಉಸಿರಾಟ
ಬರ್ಬೇಕಾದಾಗ ಹ್ಮ್ ಹ್ಮ್ ಅಂದ್ರೂ ಒಳ್ಳೆ ಕೆಲ್ಸ ಮಾಡೋಯ್ತು
ಹ್ಮ್ ನಾಯಿ ಮಾಡ್ತ ನೀ ಯಾವಾಗ ಮಾಡ್ತ ನಾ ಯಾವಾಗ್ ಮಾಡ್ತ
ನಿನಗ ಕೇಳ್ಬೇಕ ನಾ ಇದನ್ನ
ಏನಾಗಿದ ಗೊತ್ತಾ ನಮ್ಮ ಮಮ್ಮಿದ ಸ್ನೇಹಿತೆ ಒಬ್ಬ್ರ ಅವ್ರ ತಂಗಿ ಅಲ್ಲಿ ಬೆಂ್ಳೂರಾಗ ಜಾಬ್ ಮಾಡ್ತಾರೆ ಇಂಜಿನಿಯರ್
ಹಾ
ಅ ಬಕಂತು ಉಂಟ ಕೆಲ್ಸ ಆಕತದಾ
ಹಾ ಕೇಳಾತೈತಿ ಹೇಳಿ
ಹಬ್ಬಾಕ್ ಅಂತ ಹೊಂಟಾರ ಏನ್ ಆಗ್ಬಿಟ್ಟೈತಿ ಅದು ಏನೋ ಮಿಸ್ ಆಗಿ ಒಂದ್ ಗಾಡಿ ಬಂದ್ುದ್ಬ ಬಿಟ್ಟೈತಿ ಪಾಪ ಅವ್ರಿಗೆ
ಹಾ
ಅವ್ರದ ತಲ ಒಳಗ ಅದು ತಲ ಒಳಗ ಆಗ್ಬಿಟ್ಟದ ಎಲ್ಲಾ ನಿನ್ ಅಪಾಯ ಆಗ್ಬೇಕಾದ್ರೆ ಡ್ಯಾಮೇಜ್ ಆದದು್ರೂ ಎಲ್ಲಾ ರಕ್ತ ಹೊರಗ್ ಬಂದಿಲ್ಲ
ಹಾ
ಅದ ಒಳಗೆ ನರಗಳ್ನಾಗ ಆಕಡೆ ಕಡೆ ಎಲ್ಲ ಹೋಗಕ್ಯದ್ರಿಂದ ಮತ್ತ ಏನು ಅವೆಲ್ಲಾ ತಲಿಯೊಳಗನ್ ಕೂದ ಎಲ್ಲ ತಗದು ಮತ್ ಆಪರೇಷನ್ ಮಾಡಿದ ಅಂತ ಶಸ್ತ್ರ ಚಿಕಿತ್ಸೆ ಎಲ್ಲಾ ಮಾಡ ಅಡರ
ಹಾ
ಪಾಪದ ಎಷ್ಟು ಅಲ್ಲಿ ಆ ಎರಡೂವರೆ ಲಕ್ಷ ಏನೋ ಆಯ್ತಂಥ್ದು
ಈ ಅರಾಮದಾರಲ ಏನ್ಾ
ಅದು ಹಂಗ ಇದ ಆಾಗಣ ಸಡನ್ ಆಗಿ ಕೋಮಕ್ ಹೋಗಿದ್ರಂತವ್ರು
ಹ್ಮ್
ಮತ್ತ ಆಮೇಲೆ ಅವ್ರ ಸ್ನೇಹಿತರು ಇರ್ತಾರಲ್ಲಾ ಅಂದ್ರ ಅವ್ರ ಜೊತೆ ಕೆಲ್ಸ ಮಾಡೋರು
ಹ್ಮ
ಅದ್ರಾಗ ಅಲ್ಲಿ ಅವ್ರ ಅಣ್ಣಗಳೇ ಎಲ್ಲಾ ರೊಕ್ಕದು ಜಮಾ ಸಿಿಕರಿಿಂದ ಕೊಟ್ರಂತ
ಹ್ಮ್
ಆಮೇಲೆ ಅಕ್ಕ ಈ ಕಡಿದವ್ರಲ್ಲ ಮತ್ತತ್ ಈ ಕಡೆಯವರು ಮನೆಯವರು ಹೋಗಿ ಎಲ್ಲ ಕೊಟ್ಟು ವಾಪಸ ಮನೆಗ್ ಕರ್ಕೊಂಡ್ ಬಂದಾರ
ಈಗ ಆರಾಮದಾರಲಿ ಈಗ
ಹಾ ಆರಾಮದಾರ ಅದೇ ನಮ್ಮಮ್ಮಿ ಇವತ್ ಹೋತೀನಿ ಅಂತಂದ್ರ ಏನ್ ಮಾಡ್ತಾರನ್ ಮಾತಾಡ್ಸಕ್ ಅದ್ಕ ನ ಮಮ್ಮಿ ನೀವು ಹಬ್ಬಾಗದು ನೋಡಿ ಹಬ್ಬ್ರಿ ಬಸ್ಸ ಅದು
ಕರೆಲೆ ನೀ ಅಂತು ಓಡದೆೇ ಓಡದೆೇ ಮಾಡ್ತಿರ್ತೀನಿ ಅಂತೂ ಹ್ ನೋಡಂಗಿಲ್ಲಾ ಮುಂದ ನೋಡಂಗ ಲ್ಲ ನಿನ್ ಜೊತೆ ಯಾರ ಅದಾರ ಅಂತೂ ನೋಡಂಗಿಲ್ಲ ಅವ ಹಿಂದ್ದವರು ಯಾರಾರ ಹಿಂದ ಯಾರ ಗಾಡಿ ಹಸ್ಕೊಂಬ್ ಏನ್ರ ಆಗಿತ್ತ ಅಂತ ನಿನ್ಗ್ ಗೊತ್ತ ಆಗಲ್ಲ ಏ ಹಿಂದೇನ್ ಬಸ್ಸಿಗೆ ಬರ್ತಾರ ಬಿಡು ಅಂತಂದು
ಏ ಹಂಗಿಲ್ಲ ಹಂಗ ನಿಂತ ನೋಡಿರ್ತೀನಿ ಫಸ್ಟ್ ನಾ ಹಬ್ಬೇಕು ಅಂತ ಅದ್ರೆ ಹೋ್ಬ ಬಿಡ್ಬೇಕಿಲ್ಲಾ ಪಟಕನ ಯ ಜಾಗಕ್ ಹೋಗ್ಬೇಕಕ್ ಆ ಜಾಗಕ್ ಮದ್ಲೇ ಫುಲ್ ಟ್ರಾಫಿಕ್ ಇರ್ತದ
ಹ್ಮ್ ಇಲ್ಲ ನೀನು ಕರೆಕ್ಟ್ ಆಗದ್ ಬಿಡ್ಲಿ ಅದು ಊರು ಹ ಕೇ ನ ನಮ್ಮಂತವರಗ ನಾ
ನೀ ಏನ್ ಬಂದಿದ್ದಿ ಅಂದರು ಮುಗೀತು ಆಗಾಗತ್ತಿಲ್ಲಾ ನಂಗ ಬರದ್ ಬಂದ್ ಬಿಡ್ತಿನ ಊರಗಿ ಅಂದ ಹಂಗೇನಿಲ್ಲ ಈಗ ಹೋಗಿ ಅಂತಂದ್ರೆ ಹೊಂದ್ಕೊಳ್ಳೇಬೇಕು ಹೊಂದ್ಕೊಂಡೆ ಹೊಂದ್ಕೋತಿ ಅಂದಕ್ಕೇನಿಲ್ಲ ಒಂದ್ ಸ್ವಲ್ಪ ನಿಧಾನ ಆದ್ೂನು ಹೊಂದ್ಕೊೊಳ್ಳೇಬೇಕಕ್ ಯಾಕಂದ್ರೆ ಹಿಂಗ ಬೇರೆ ಅವ ಅವಕಾಶನ ಇರಲ್ಲ ಏನು ಇರಲ್ಲ
ಹ್ಮ್ ಅದಕನ ಏ ನಿಂಗಗೆ ನಂದು ಹೆಂಗ ಗೊತ್ತಾ ನಮ್ಗೆ ಎಂತ ಒಳ್ಳೆ ಸುದ್ದಿ ಅಂತ ಅಂದ್ರ ಇದ ನಮ್ಮ ನಮ್ಮ ಇದ್ರೊಳ ಕೋಣೊಳಗ ಎಲ್ಲಲ್ಲ ಹೋಗ್ಬೇಕ ಅಕ್ಕಾ
ಹ್ಮ್
ಬಸ್ರ ಇಡ್ಲಲ್ಲಾಕ್ಕಿ ಉಊರಿ ಹೊಂಟಾಳೆ
ನ ಫು ಖುಷ ಆಬ
ಕರಲೆ ಬಾಳ್ ಕೆಟ್ ಕಾಡ್ತಾಳ ಕ
ಹ್ಮ್
ಹ ಒೊಟ್ಟ ಎಲ್ಲದಕ್ಕೂನು ಲೈಕ್ ಅಕ್ಕಿಗ ತೊಂದ್ರೆ ಆಗ್ಬಾರಡ್ದಂತ ನಾವ್ ಹೊರಗ ಲೈಟ್ ಹಚ್ಚಿ ನಮ್ ಕೆಲಸ ಮಾಡ್ಕೋತಿದ್ವಿ ಅಂದ್ರೆ ಹೊರಗ ಆ ಲೈಟ್ ಹಚ್ಚಿದ್ರ ಕಿಟಕಗ ಅಷ್ಟ್ ಬೆಳಗ್ಕ್ ಬರ್ತೈತಿ ಮಗ ಅಂತ ನಾ ಅರೇಂಜಿಗ್ ಮಾಡ್ತೀವಿ ಅದಕ್ಕಏನ ಅಂತಾ ನೀವು ಬೇಕ್ ಬೇಕ ಅಸಲ ಮಾಡತೀರಿ ಇಲ್ಲ ನೀವು ಹೊರಗಿನ ಲೈಟ್ ಕಚೇರಿ ನನ್ ನಿದ್ದೇನೇ ಆಗಲ್ಲಗೇತಿ ಅಂತಳ
ಆಯ್ತು ಓಕೆನ್ ಮೇಲೆ ಇದೇ ರೂಮ್ನಿಂದ ಹರ್ಸ್ತೀವಲ್ಲಾ ಐಟ್ ಅನ್ ಬೇಕಿನ್ ನೀ
ಇಲ್ಲೇ ಹಂಗ್ ಮಾಡ್ತಾಳ ಆಕಿನ ಸಮಯಂತ ನಾವ್ ಹೊರಗ್ ಕುಂತು ಹೋಗ್ತೀವಿ ಹನ್ನೊಂದು ಗಂಟೆ ಅ ಮಟ
ಹ್ಮ್
ಇಷ್ಟ್ ಮಾಡಿದ್ ಬಕ್ ಬೇಕ ಅಂತ ಮಾಡ್ತೀ ಹಿಂಗಂತ
ನಿನ್ನ ಇನ್ನೊಬ್ಬಕ್ಕ ಸ್ನೇಹಿತೆ ಇದ್ಲಲ್ಲಾಕಿನ್ನು ಹೋದ್ಲ ಹುಡುಿಗೆ
ಹಾ ಕನೂರಿ ಹೋಗಣ ಪತ್ತಾಳು ಅದಕ್ಕೇ ನಾವೇನ್ ಮಕ ಹಂಗ್ ಮಾಡಕತ್ವಲ್ಲ ಅಕ್ಕಕ ಏನ್ ಮಾಡತ ಗೊತ್ತ ನಾವು ವಪಸ್ಾಪಸ್ ಏಂದತಡ್ ಬಿಟ್ ನನಗ್ ನಾನೇ ಏನ್ರ ಮಾಡ್ಕೊಂಡ್ ಬಿಡ್ತೀನಿ ಏನ್ರ ಆಯ್ತ ನೀನೇ ಜವಾಬ್ದಾರ್ ಅಂದಬಿಡ್ತಾಳ ಯದುಗ್ ಬಕ್ ನಮ್ಮ್ ಮಾತ ಆಡಕ ಹೋಗಂಗಿಲ್ಲ ಅಕನ್ ಜತಿ
ಹ್ಮ್
ಕೆಟ್ಟು ಒಂದರಣೆ ನಳಕ ವಿಚಿತ್ರ
ಮುಗೀತು ನ ಅಕ್ಕರ್ದು ಕಾಲೇಜಲ್ಲ ನಿನ್ನೆ ಲಾಸ್ಟ್
ಅಯ್ಯೋ ಹಾ ಗೀತಾ
ಆ ಅದ ಏನೇನೋ ಮಾಡಾರ ಅವ್ ಕಾಲೇಜನಾಗದ ೋ ತಕೊೋದು ಸೈನಿಂಗ್ ಆಫ್ ಅಂತೆ ಎಲ್ಲ ಮಾಡ
ಹ್ಮ್
ಆದ್ರಕ್ಕೆ ಊಗ್ ಬಂದಾಳ
ಹಾ
ಹಂಗಾಯತ
ಸರಿ ಸರಿ ಸೇ ಸರಿ ಅಲ್ಲೇ ಇರ್ಬೇಕಕ್ಕಿತ್ತು
ಒಲ್ ಬಿಿಡು ಇದ್ರುನು ಅವ್ರೇನು ಅಂತಂದಲ
ಏ ಆದ್ರೂ ಆ ದಿನ ವಾಪಸ್ ಬರಂಗಿಲ್ಲ
ಹ್ಮ್ ಅದಕ್ಕೆ ಹೋಲ್ ಬಿಿಡು ಬ ಆತಾ ನೀ ಏನ್ ಇ ಏನು ಬಾಳ ಮಾನ್ಸಿಕ ಆ ಬೇಡ ಓ ಅವತ್ತಿಗೆಿ ಬಂದಿದ್ದಿಲ್ಲಲಾ ಅಂತೇಳಿ ನೆನ್ಪಿಟ್ಟ ಹಲ್ ಬಿಿಡುುವತ್ತಂದೆ ನಾಲಿನಿಂದ ಅವರು ಪರೀಕ್ಷೆ ಆರಂಭ ಏನದು ಪ್ರಿಪರೇಟ್ರರಿ
ಹೌದು
ಹ್ಮ್
ಹ್ಮ
ಆಯದು ಏನ್
ಎಕ್ಸಾಮ ವೇರ ಜನ್ ಆಗಸ್ಟ್
ಹಾ ಆಗಸ್ಟ್ ಜೂನ್ ಮುಗೀಿತಾ
ಹ್ಮ್
ನಾಗೇಶನೆಗದಾವ
ಸಿ ಹಾ ಜುಲೈ ಆಗಸ್ಟ್ ಅವ ಅವ ಯಾವಾಗ್ಲೂ ಯಾವಾಗ್ಲೂ ಅಗಸ್ಟ್ನಾಗ ಇರ್ತಾವ ನೋಡವು ಹೋದ್ ವರ್ಷನುೂ ಅಗಸ್ಟ್ನಾಗ ಯತ
ನಿಮ್ದು ಹಂಗಗೆ ಇತಾನ
ನಮ್ದಲ್ಲ ಇವ್ರದು ಕೊನೆ ವರ್ಷದಾಗಿ ಇರ್ತಾರಲ್ಲ ಅವ್ರದುು ನಮ್ದು ಫೆಬ್ರವರಿ ಒಳಗೆ ಡಾಕ್ಟರ್ಸ್ ಡೇ ಮಾಡಕತ್ತಾರ ನಮ್ ಕಾಲೇಜ್ ಆಗ ನೂರ್ ನೂರ್ ರೂಪಾಯಿ ಹಾಕ್ರಿ ಅಂತ ತಂದ್ರ ನಾವೆ ಎಲ್ಲಾರೂ ಇಲ್ ಬಂದ್ ಬಿಿಟ್ಟೀವಿ
ಜುಲೈ ಒಂದ ಎರಡ
ಗೊತ್ತಿಲ್ಲ ನಮಂಗು
ಒಂದ್ ಅನ್ಸುತ್ತ ಒಂದ ಒಂದೇನ್ರಡ ಹೆಂಗ ನೀರು ವೈದ್ಯೆ ವೈದ್ಯೆ
ಏ ಏನ್ ಬಿಡು ಅಲ್ಲಾ ಅವ್ರು ಹಂಗೆಲ್ಲ ಮಾಡ್ತಾರಲ್ಲಾ ಬರೀ ನಮಗ್ ಮಸ ರ್ಲಿ ಹೋದ್ ವರ್ಷ ಎಷ್ಟಕ್ಕೊಂದ್ ದುಡ್ಡು ಕಲೆಕ್ಟ್ ಆಗೈತಿ ಗಿಫ್ಟ್ ತರ್ಸ ಟೀಚರ್ಸ್ ಗಳಿಗೆ ಕೊಡಕಂತ ಕೊಟ್ಟಾರವ ಎಲ್ಲಾನೂ ಉಡುಗರೆಗಳನ್ನ ಕೊಟ್ಟ ಏನ್ ಉಳ್ದಾವ್ ನೋಡ ಅವಕರು ಮಾರ್ಕೊಂತದ್ದ ಡಾರ
ಆ
ಹಾ ಆನ್ಲೈನ್ದಾಗ ಎಷ್ಟು ರೂಪಾಯಿ ಕೊಡ್ತರ್ ಸರ್ ನೋಡ ಅದಕ್ಕಿ ಜಸ್ತಿ ಮಾರ್ಕ್ಂತ ಡರ್ರುವ ಗೊತ್ತೇನ್ ಹಂಗೆಲ್ಲ ಮಾಡಿದ್ರ ಮತ್ತ
ಹ್ಮ ಹ್ಮ
ಚಲೋನ್ಸಂಗಿ ಇಲ್ಲ ಅದಕಕ್ಕೆ ನಡ್ರಕಕ್ ನಿಮ್ಗೆ ಯಾರ್ ಕೊಡ್ತಾರ ಅಂತಂದ ಬಿಟ್ವಿ
ಆಯ್ತು ಬಿಡ್ರಿ ಅದೇ ನೂರು ರೂಪಾಯಿ ಹೊರಗೆ ಹೋಗಿ ಏನ್ರ ತಿಂದು ಬರ ಅಷ್ಟೇ
ಹ್ಮ ಅಟ್ಲೀಸ್ಟ್ ನಮ್ಗ ಒಂದ್ ಸ್ವಲ್ಪ ಏನಂದ್ರ ಚಲತ್ನಾಗ ನಮ್ ಜೊತೆ
ಕೊಟ್ಟಿದ್ದಕ್ಕೂ ಚೊಲೋ ಮಾಡ್ಯಾರಪ್ಪಾ ಅಂತ ಅನ್ಸ್
ಹಂಗಾರ ಇರ್ಬೇಕು ಅದನ್ ಬಿಟ್ಟ ವಾಪಸ ಮಾರ್ಕೊಂತದ್ದಡಿದ್ರು ಎಟ್ಲೀಸ್ಟ್ ನೀವ್ ಕೊಟ್ಟಿರವ ತಗೋರ ಅಂತಂದ ನಮ್ಗರ ಕೊಡ್ಬೇಕಲಾ
ಇರು ಮತ್ತ್ ಹಚ್ಚಕತಿ ಅಂತಾನ ಏನೋ ಕೆಲ್ಸ ಮಾಡ್ಬೇಕು
ಹಾ ಇ